ಅಲ್ಲ
ಮಾಡದ್ರಿ
ಅವಾಗ್ಲೇ ಏನ ಬಂದಿತ್ತು
ಹಾ
ಬೇರೆರು ಕಾಲ್ ಮಾಡಿದ್ರು ಮಾತಾಡ್ತಿದ್ದೆ
ಹ್ಮ್ ಹೌದಾ
ಹ್ಮ ಅವ್ರೇನ ನಮ್ ಫ್ರೆಂಡ್ ಮಾಡಿದ್ರು ಮಾತಾಡ್ತಿದ್ದೆ
ಹಾ
ಹಾ
ಮತ್ತೆ ಕಾಫಿ ಟೀ ಬೋರ್ಮಿಟ ಆರ್ಲಿಕ್ಸ್ು ಏನ್ ಕುಡಿತೀರಾ
ಹ ಹಾಲು ಕುಡಿತೀವಿ ಹಾಲು
ಹಾ ಯಾಕೆ ಕಾಫಿ ಟೀ ಕುಡಿಯಲ್ವಾ ನೀವು
ಏ ಶುಗರ್ ಬರುತ್ತಾ
ಹ
ಹ್ಮ
ಹ ಯಾರ ಹೇಳಿದ್ದು
ಹ ಡಾಕ್ಟರ್
ಕಾಫಿ ಟೀ ಕುಡಿದ್ರೆ ಶುಗರ್ ಬರುತ್ತಂತ
ಹ್ಮ್
ಏನಕನ್ಿ ನಮಗ್ ಗೊತ್ತಿಲ್ಲ ನಾವ್ ಕಾಫಿ ಇಟ್ಟಿ ಎಲ್ಲಾ ಕುಡಿತೀವಿ ಹ್ಮ್ ಹಂಗಾರೆ ನೀವ್ ಹಾಲ್ ಕುಡ್ದು ಕುಡ್ದು ತುಂಬಾ ದಪ್ಪ ಇರ್ಬೇಕಲ್ವಾ
ಏನಿಲ್ಲ ಮೀಡಿಯಾ ಮಾಗಿದ್ದೀವಿ
ವೀರಾ ಹಾ
ಮತ್ತೆ ಏನೇನ್ ಕುಡಿತೀರಾ ನೀವು ಹಾಲ್ ಬಿಟ್ರಿ ಇನ್ನೇನೇನ್ ಕುಡಿತೀರಾ
ಹಾಲ್ ಕುಡಿತೀವಿ ಮತ್ತೆ ಜ್ಯೂಸ್ ಕುಡಿತೀವಿ ಅಷ್ಟೇ ನಾವು ಕುಡಿಯದು
ಹೆಸರು ಮಜ್ಜಿಗೆ ಎಲ್ಲಾ ಕುಡಿಯಲ್ವಾ
ಮಸರುೂಮ್ ಅಜ್ಜಿಗೆ ಇರ್ಬೇಕು ತಂದ್ರೆ ಕುಡತಿೀವಿ ಯಾರಾದ್ರು
ಹ್ಮ
ಹ್ಮ್
ಹ್ಮ ಮತ್ತೆ ತುಪ್ಪ ತಿಂತೀರಾ ನೀವು
ಹಾ ತುಪ್ಪ ತಿರ್ತೀವಿ
ಹ್ಮ
ಹ್ಮ್
ಮತ್ತೆ ನಿಮಗ್ ಯಾವ ಅಡ್ಗೆ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಊಟದಲ್ಲಿ ಏನ್ ಅಡಗೆ ತುಂಬಾ ಇಷ್ಟ ಅಂದೆ
ನಮಗೆ
ಹ್ಮ್
ಇಷ್ಟ
ಮತ್ ಮೊಟ್ಟೆ ಇದು ನಾವ್ ನಾನ್ ವೆಜ್ಜು ಏನು ತಿನ್ನಲ್ಲ ಅಂತ ಸ್ಕೋಪ್ ಕೊಟ್ರಿ
ಅದು ಮೊಟ್ಟೆ
ಮೊಟ್ಟೆಗೆ ಪಾಪು ಇರುತ್ತಲ್ಲ
ಪಾಪು
ಹ್ಮ ಅದು ಕೋಳಿಯಿಂದ ತಾನೇ ಬರದು
ಏ ಇಲ್ಲಪ್ಪಾ ನಾವವು ಮಟ್ಟೆ ತಿಂತೀವಿ
ಯ್ಯೋ ಮೊಟ್ಟೆನುೂ ನಾನ್ ವೆಜ್ಜೆ ಕಣ್ರಿ ಟ್ ನೋಡ್ರಿ ನಮಗ್ ನಾಲ್ಕ ಹೇನ ಕ ಹತ್ರಸ್ಕೊ ಬಿಡ್ರಿ ಅಂತ ಹೇಳಿ ನೀವ ಮಾತ್ರ ಮೊಟ್ಟೆ ತಿಂತೀನಿ ಅಂತಿದೀರಲ್ಲ
ಬೇರೆ ಏನು ತಿನ್ಬಾರ್ರಿ
ನೀರ್ ತಿನ್ನದಕ್ಕೆ ನಾ ಅಮ್ಮಿಗೆ ಮೊಟ್ಟೆ ಮಾತ್ರ ತಿದಿ ಅಂತಿದೀರಾ ಹ್ಮ್ ಏನ ಬಿಡ್ರಿ ಮತ್ತೆ ಸ್ವೀಟ ಅಲ್ಲಿ ಯಾವ ಇಷ್ಟ ಯಾವ್ದ ಇಷ್ಟ ನಿಮಗೆ
ನಮಗೆ
ಹ್ಮ್
ಹಾಲ್ಕೋಲ್ಲಿ ಇಷ್ಟ
ಆಲ್ಕೋಹಾಲ್ ಇಷ್ಟನಾ
ಹ ನಿಮಗ್ ಚಾಕ್ಲೇಟ ಅಲ್ಲಿ ಯಾವ್ದಿಷ್ಟ
ನಮಗೆ ಡೈರಿ ಮಿಲ್ಕು ಕಿಟ್ಕ್ಯಾಟು
ಹ್ಮ್
ಹ್ಮ ಇಷ್ಟ ನಿಮಗೆ
ನಮಗ್ ಫೈವ್ ಸ್ಟಾರ್ ಇಷ್ಟ
ಫೈವ ಸ್ಟಾರ್ ಚೆನ್ನಾಗೇ ಇರಲ್ಲ
ಅದೇ ನಮ್ಮ ಫೇವ್ರೇಟ್
ಹ್ಮ ಮತ್ತೆ ನೀವ್ ರವೆ ಉಂಡೆ ಹಾ ಏನು
ಏ ನೀನ್ ಹೇಳ್ ಫಸ್ಟ್
ಹ ಇದು ರವೆ ಉಂಡೆ ಕಲ್ಲುಂಡೆ ಕಜ್ಜಾಯ ಎಲ್ಲಾ ತಿನ್ನಲ್ವಾ ನೀವು
ಅಯ್ ಅವೆಲ್ಲಾ ತಿಂತೀವಿ
ಹ್ಮ ಮತ್ತೆ ಕರ್ಜಿಕಾಯಿ
ಹಾ ಅವೆಲ್ಲ ನಮ್ಮ ಮೂರ್ ಕಡೆ ಬಾಳ ಮಾಡ್ತಾರೆ
ಹೌದೇನ
ಹ್ಮ
ಹ್ಮ್ ಮತ್ತೆ ನನ್ ಸ್ವೀಟ್ ಮಾಡ್ತಾರ ನಮ್ಮೂರ್ ಅವ್ರಲ್ಲಂತೂ ಸಿಕ್ಕಾ ಬಟ್ಟೆ ಸ್ವೀಟ್ ಮಾಡ್ತಾರ ನಮ್ಮಮ್ಮ ಹ್ಮ ಬಾಳ ಸ್ವೀಟ್ ಮಾಡ್ತರ್ತು ಹ್ಮ್ ಕಡ್ಲೆ ತಂಟ ಇಷ್ಟ ಆಗಲ್ವಾ ನಿಮ್ಗೆ
ಅದಂದ್ರೆ
ಹಾ
ಇಷ್ಟ ಇಲ್ಲ
ಹ ಇದು ಚಿಗಣಿ ಅಂತಾರಲ್ಲ ಅದು
ಫೆವ್ರೈಟ್
ಅ ಇತ್ತೀಚೆ ಚೆನ್ನಾಗೆ ತಿಂದಿರ್ಬೇಕಲ್ಲ ಚಿಗ್ಣಿ ನೀವು
ಹಾ ತಿಂದೀವಿ
ಹಾ ಒಳ್ಳೇದು ಚಿಗಣಿ ಕ್ಯಾಲ್ಸಿಯಂ ಇರುತ್ತೆ ಅದ್ರಲ್ಲಿ
ಹ್ಮ್
ಹ ಹ್ಮ್ ಮತ್ತೆ ಅಣ್ಣಲ್ಲಿ ಯಾವ ಅಣ್ಣ ಇಷ್ಟ
ಅಣ್ಣಲ್ಲಿ
ಹ್ಮ್
ಆಪಲ್ ಇಷ್ಟ
ಹ್ಮ್ ಆಮೇಲೆ
ಆಪಲ್ಲು ಮತ್ತೆ ಗ್ರೇಪ್ಸ್ ಇಷ್ಟ
ಹಾ ಆಮೇಲೆ
ಅಷ್ಟೇ
ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಯಾವಿಷ್ಟ
ಅದರಲ್ಲಿ ಯಾವ್ದು ಇಲ್ಲ
ಹ್ಮ್
ನಿಮಗೆ
ಹ್ಮ್ ನಮಗ್ ಹಣ್ಣು ಅಂದ್ರೆ ಎಲ್ಲಾ ಇಷ್ಟ ನೇರ್ಲೆಣ್ಣ ಇಷ್ಟ ದ್ರಾಕ್ಷಿಣ್ಣ ಇಷ್ಟಾ ಆಮೇಲ್ ಕಲ್ಲಂಗಡಿ ಇಷ್ಟ ಅಳ್ಸಿನ್ಣ ಇಷ್ಟ ಮಾವಿನಣ್ಣ ಎಷ್ಟ
ತಿನ್ತೀರಾ
ಹಾ ಎಲ್ಲಾ ತಿಂತೀವಿ
ಹಾ
ನಿಮ್ ತೋಟದಲ್ಲೇ ಮಾವನಹಣ್ ಬಿಡ್ತಾವಂತಲ್ಲ
ಉತ್ತವಿ
ಹ್ಮ್ ಮತ್ತೆ ನಿಮಗ್ ಇಷ್ಟ ಆಗಲ್ಲ ಮಾವನಣ್ಣು
ಇಷ್ಟ ಆಗಲ್ಲ ಒಂದೊಂದ್ ಸಿಹಿ ಇರ್ತವೆ ಒಂದೊಂದ್ ಹುಳಿ ಇರ್ತವೆ
ಹಾ ನೀವ್ ಸಿಹಿ ಇರೋದೆ ಸೆಲೆಕ್ಟ್ ಮಾಡ್ಕೊಂಡು ತಿನ್ಬೇಕಪ್ಪಾ
ಹೇ....
ಹ್ಮ್
ಅವನೆಲ್ಲಾ ಹುಡ್ಕೊಂಡ ಕುತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ
ಹ್ಮ್ ಹ್ಮ್ ಹಾ ನಿಮಗ್ ಹಲಸಿನ ಹಣ್ಣು ಕಲಂಗಡಿ ಹಣ್ಣು ಇಷ್ಟ ಆಗಲ್ವಾ
ಇಲ್ಲಪ್ಪ
ಹ್ಮ್ ಕಲಂಗಡಿ ಹಣ್ಣಂತೂ ಸಕ್ಕತ್ತಾಗಿರುತ್ತಪ್ಪ
ಹ್ಮ್
ಹಲಸಿನಣ್ಣಂತೂ ಇನ್ನೂ ಸೂಪರ್ ಆಗಿರ್ತದೆ
ಕಾಯಡಿ ತಿನ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ನಾನಂತೂ
ಹಾ ನಿಮ್ಮೂರಾಗ ಕಾಳಡಿ ಬೇರೆ ಬರ್ತಾವ ಏನು
ಹಾ ಅವಂತೂ ಜಾಸ್ತಿ ಬರ್ತಾರೆ
ಹ್ಮ್ ಬಾಳ ಪ್ರಾಣಿ ಪ್ರಿಯರು ಬಿಡ್ರಿ ನೀವು ಕರಡಿಗೆ ಬಿಟ್ಟಿರಲ್ಲ ಹಲಸಿನ ಹಣ್ಣು ತಿನ್ಲಿ ಅಂತ
ಅವಕ್ ಮಾತ್ ಬರಲ್ಲ ನಮೀಗಾರ ಮಾತ್ ಬರುತ್ತೆ
ಹ್ಮ್
ಪಾಪ ಅವು
ಏ ಬಿಡ್ರಿ ನೀವು ತುಂಬಾ ಪ್ರಾಣಿಗೆ ಪ್ರೀತಿ ಮಾಡ್ತೀರ ಹ್ಮ್ ಒಳ್ಳೇದಾಗುತ್ತೆ ನಿಮ್ಗೆ ಹ್ಮ್ ಯಾವ ಪ್ರಾಣಿ ಇಷ್ಟ ಹಾ
ಪ್ರಾಣಿ ಆಶ್ರಮ ಕಟ್ಟಿದ್ರೆ ಎಷ್ಟೋ ಒಳ್ಳೆದಾಗದು
ಅಲ್ಲ ನೀವ ಅಲ್ಲೇ ಹ ಸೆಟ್ಲ್ ಆಗ್ಬಿಡ್ತಿದ್ರ ಪ್ರಾಣಿ ಆಶ್ರಮಕ್ಕೆ ಹಾ ಯಾವ ಪ್ರಾಣಿ ಇಷ್ಟ ಇಷ್ಟ ನಿಮಗೆ
ನಮಗೆ ಕ್ಯಾಟ್ ಇಷ್ಟ
ಹ್ಮ್
ಏ ಹಂಗತ ಎಲ್ಲಾ ಎಲ್ಲವೂ ಇಷ್ಟ
ಹ್ಮ್
ಹ ಎಮ್ಮೆ ಅಂತಾರಲ್ಲವು ಇಷ್ಟ ಆಗಲ್ವಾ
ಏಯ ಎಲ್ಲ ಇಷ್ಟ ಅವು ಪ್ರಾಣಿನೇ
ಹಾ ನಿಮ್ಮನೇಯಲ್ಲಿ ಇದಾವ ಎಮ್ಮೆ
ಏ ಇಲ್ಲ ಇಲ್ಲ
ಎಮ್ಮೆಗಳೆಲ್ಲಾ ಇಲ್ವಾ
ಹ್ಮ ಹ್ಮ
ಮತ್ತೆ ಹಾಲೆಲ್ಲಾ ಎಲ್ ತಗೊ್ಂಬರ್ತೀರಾ
ಹಸು ಇದವಲ್ಲ ಹಸು
ಹಸು ಇದಾವ
ಹು ಹಸು ಇದಾವೆ
ಹ್ಮ್ ಹಾಲ್ ಕೊಡ್ತಾವ ಹಸು
ಹಾ ಕೊಡ್ತವೆ
ಹ್ಮ್ ಹಸುಕ್ ತಿನ್ನಾಕ್ ಏನೇನ್ ಕೊಡ್ತೀರ
ಹಾ ಹುಲ್ಲು ಕೊಡ್ತೀವಿ
ಹ್ಮ್
ಕೊಡ್ತೀವಿ
ಹ್ಮ್
ಇ....
ಬೂಸ ಬೂಸ ಕೂಡಲ್ಲ
ಅದು ಕೊಡ್ತೀವಿ
ಹಾ ನೀವ್ ಹಾಲ್ಗಿಲ್ ಕರಿತೀರಾ ಏನು ನಿಮ ತಾತ ಕರೀತಾರ
ಏ ಇಲ್ಲ ನಮ ತಾತ ಎಲ್ಲಾ ಮಾಡ್ತಾರೆ
ಹ್ಮ್ ಸಗಣಿ ಎಲ್ಲ ಬಾಚತೀರಾ ನೀವು
ಏ ಇಲ್ಲಪ್ಪಾ ನಮ್ಮ ತಾತ ಅನೆೇ ಮಾಡದು
ಹ್ಮ್ ನೋಡ್ರಿ ನೀವ್ ಬರೀ ಪ್ರಾಣಿನ ಪ್ರೀತಿ ಮಾಡ್ತೀರಾ ಆದದ್ರ ಸಗಣಿ ಬಾಚಲ್ಲ ಅದಕ್ಕೆ ಮೇವ್ ಹಾಕಲ್ಲ ಮುಸ್ರ ಇಡಲ್ಲ ಬರೀ ಪ್ರೀತಿ ಅಷ್ಟೇ ನೀನ್ ಹ್ಮ್ ಹ್ಮ್ ಸಗಣಿ ಎಲ್ಲಾ ಬಾಚ್ಬೇಕು ಹ್ಮ ಆರೋಗ್ಯ ಕೊಡ್ಳ್ಳೇದಂತೆ
ಇಲ್ಲಿ ಇದ್ರೆ ಮಾಡ್ತಿದ್ದೆ ಕಾಲೇಜಿಗೆ ಹೋಗ್ಬೇಕಲ್
ಕಾಲೇಜಿಗೆ ಓದಕ್ ಹೋಗ್ಬೇಕಲ್ಲ ಪಾಪ ಹ್ಮ್ ಮತ್ತೆ ಅಲ್ಲ ಕಾಫಿ ಕುಡುದ್ರ ನಮ್ಮಮ್ಮ ಅಕ್ಕಿ ಮಾಡ್ತಾ ಇದ್ದಾರೆ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ
ಹ್ಮ್
ಹ್ಮ್
ನಿಮ್ದು ಕೆಲ್ಸನ ಏನು
ನಾವು ಕಸ ಹೊಡಿತೀವಿ ಅಡ್ಗೆ ಮಾಡ್ತೀವಿ ಪಾತ್ರೆ ತೊಳಿತೀವಿ
ಹ್ಮ ಹೊರಗೆ ಎಲ್ಲೂ ಹೋಗಲ್ಲ
ಹೊರಗೆ ಎಲ್ಲೂ ಹೋಗಲ್ಲ ನಾಕು ಗೋಡೆ ಮಧ್ಯಾಹ್ನ ಇರ್ಬೇಕು
ಹ್ಮ್
ಹ್ಮ್ ಹ್ಮ್
ಒಂದು ಜಾಬ್ ಕೊಡಿಸ್ತೀನಿ ಬರ್ರಿ
ಹೌದಾ ಏನ್ ಜಾಬ್ ಕೊಡಿಸತೀರಾ
ಏ ಇಲ್ ನಮ ಫ್ರೆಂಡ್ ಕೇಳ್ತೀನಿ ಏನಂತ ಹೇಳ್ತಾರೆ ಅದದು ಕೊಡಸ್ತೀನಿ
ಏ ಬಿಡ್ ಒಳ್ಳೇದಾಗ್ಲಿದ್ದೀವಿ ಹೀಗೆ ಬಾಳ ಒಳ್ಳೇರು ಪಾಪಾ ನೀವು ಹ್ಮ್
ಏ ನೀವು ಆಶೀರ್ವಾದ ಮಾಡಿದ್ದೀರಾ ಅಂದ್ರೆ ಒಳ್ಳೇದಾಗುತ್ತೆ
ಹ್ಮ್
ಸರಿ ನಾಳೆ ಮಾಡ್ತೀನಿ
ಹಾ ಸರಿ